ಹಲೋ ಹಲೋ ಹಾ ಕೇಳಸ್ಲಕತ್ತಿದ್ಯಾ ಹಲೋ
ಹಲೋ
ಕೇಸ್ಲಾಗತ್ವಾ ಆ ಏನ್ ಪ್ಪಾ ಏನ್ ಸಮಾಚಾರ ಏನ್ ಹಾಸ್ಟೆಲ್ಕ್ ಬರೋದಿಲ್ಲ ಏನಿಲ್ಲ ಊರಿನಲ್ಲೆ ಕುಳಿತು ಬಿಟ್ಟಿದೀಯಾ ಇವಾಗ
ಹ ಏನಿಲ್ಲಾ ಸಮಾಚಾರ
ಹ್ಮ್ ಇಲ್ಲ ಊರಿನಲ್ಲಿ ಏನೋ ಕೆಲ್ಸ ಇದೆ ಏನ ಏ ಹಾಸ್ಟೆಲ್ ಕಡೆ ಏನು ಹಣಿಕೆ ಹಾಕಲಾಗಿದ್ದ ನೀನು
ನೀವು ಬರಲ್ಲ
ನಾವು ಬರ್ತೀವಪ್ಪಾ ಇನ್ನ ಒಂದ್ ಎರಡು ದಿನ ನಾನು ನೀವು ಬರ್ಲ ಸಲಿಂದ ನಾನು ಊರಿಗೆ ಬಂದಿದ್ದೇನೆ ಒಂದ ಟೂ ಡೇಸ್ ಐತಿ ಇವಾಗ
ಹಾ
ವಾಪಸ್ ಬರ್ಬೇಕಂತ ಮಾಡಿದ್ದೀನಿ ಇನ ಒಂದ ಟೂ ಡೇಸ್ ಬಿಟ್ಟು ನೀವು ಬನ್ನಿ ಸುಮ್ಮನೆ ಟೈಮ ಪಾಸ್ ಆಗುತ್ತೆ ಅಲ್ಲಿ
ಹ ಬರುತ್ತೆ
ಹಾ ಏನು ಚಹಾಗೆ ಕುಡಿದ್ರ ಟೀ ಐಯ್ತಾ
ಅ ಟೀ ಆಯ್ತು ನಿಮ್ದು
ನಮ್ದು ಇಲ್ಲಪ್ಪಾ ಇಲ್ಲಿ ಸುಮ್ನೆ ಇಲ್ಲಿ ಅಡ್ಡ ಇದೆ ನಮ್ದು ಅಲ್ಲಿ ಅಡ್ಡಾದಲ್ಲಿ ಸುಮ್ನೆ ಕುಳಿತಿದ್ದೆ ಏನ್ ಮಾಡುತೀಯ ಏ ಏನ್ ಮಾಡಿದ್ರಿ ಮತ್ತ ಸ್ವಲ್ಪ ನೆನಪಐತಲ್ಲ ನಿಮ್ದು
ಹಾ
ಭಾಗನ ಸ್ವಲ್ಪ ನಿಮ್ಗೆ ಕಾಲ್ ಮಾಡಿದೆ
ಹಾ
ಹ್ಮ್ ಸುಮ್ನೆ ಕುಳಿತಿದ್ದೆ ಅಲ್ಲಾ ನಾನು ಟೈಮ್ ಪಾಸ್ ಆಗಲಾಗಿತ್ತು
ಯಾಕ ಆಗಲ್ಲಾಗಿತ್ತು
ಸುಮ್ನೆ ಮತ್ತೆ ಏನ್ ಮಾಡ್ತೀಯಾ ಇಲ್ಲಿ ಮನೆ ಮುಂದೆ ಯಾರು ಅಲ್ವಲ್ಲ ಫೋನಲ್ಲಿ ಸ್ವಲ್ಪ ಅದು ಬೇರೆ ಫೋನ್ ಇದೆ ನಮ್ಮಂದು
ಹ ನಿಮ್ದ್ ಐ ಫೋನ್
ಹಾ ಐಫೋನ್ ಇದೆ ಅಲ್ಲಾ ಚಾರ್ಜ್ ಒಂದ್ ಸ್ವಲ್ಪ ಪ್ಪಾ ಕಡಿಮೆ ಇದೆ
ಹಾ
ಹಾ ಇದು ಬೇರೆಯದ್ರ ಫೋನು ಇನ್ನೊ ಒಂದು ಫೋನು ಎರಡು ಫೋನ್ ಇದೆ
ಓ ಐಫೋನ್ ಚಲೋ ಇದೆಯಲ್ಲ
ಹಾ ಹಾ ಎರಡು ಫೋನ್ ಇದೆ ಯಾಕಂತ ಕೇಳಿ ಊರಿನಲ್ಲಿ ಇವತ್ತು ಸ್ವಲ್ಪ ಲಟ್ಟು ಕರೆಂಟ್ ಇಲ್ಲಪ್ಪಾ ಹ್ಮ್ ಇವಾಗ ಚಾರ್ಜ್ ಹಚ್ಚೋಣವ ಅಂದ್ರೆ ಲೈಟೇ ಇಲ್ಲ ಕರೆಂಟೇ ಇಲ್ಲ
ಸೊಬ್ಯಡ್
ಹ -ಸೋ ಬ್ಯಾಡ್ ಎಲ್ಲಾ ಅದೃಷ್ಟವ ಇಲ್ಲ ಇವತ್ತು. ಹ ಅದ್ರ ಸಲಾಗಿ ಸುಮ್ನೆ ಹಚ್ಚಿದ್ದೆ ಏನು ಇವತ್ತು ಶಾಪುರ್ಗೆ ಹೋಗಿರಿ ಅಂತ ಕೇಳಿದೆ. ಹ್ಹ ಹಲೋ ಹಲೋ ಹಲೋ ಹ -ಹಲೋ
ಹಾ- ಕೇಳಿಸ್ತಾ ಇದೆಯಾ.
ಕೇಳಸ್ಲಾಗತ್ತಿದೆ ಶಾಪುರ್ಗೆ ಹೋಗಿದ್ದೀರಿ ಅಂತ ಕೇಳಿಪಟ್ಟಿದ್ದೆ.
ಹಾ- ಹೋಗಿದ್ದೇ
ಏನು ಏನು ಶಾಪುರಕ್ಕೆ ಇವಾಗ ಹೋಗಿದ್ದೀರಲ್ಲ.
ಸುಮ್ಮನೆ ಹೋಗಿದ್ದಿದೆ.
ಸುಮ್ನೆ ಅಂದ್ರೆ.
ಬಸ್ ಬಸ್
ಹಾ -ಬಸ್ ಪಾಸ್ ತಗೊಳ. ತೆಗೆದುಕೊಂಡು ಬರ್ಲಕ್ ಹಗಿದ್ದೀರಿ. ಹಲೋ ನಿಮ್ಮ ನೀವು ಒಂದ್ ಸ್ವಲ್ಪ ನೆಟ್ವರ್ಕ್ ಗೆ ಬನ್ನಿ ಯಾಕಂತ ಕೇಳಿ ನಿಮ್ಮ ಧ್ವನಿ ನಮಗೆ ಕೇಳಸುತ್ತಿಲ್ಲ. ಹಾ -ಹಲೋ ಹಲೋ ಗುರು ಅವರೇ
ಹಾ -ವಯಸ್ ಕೇಳ್ಸ್ತಾ ಇದ್ದು.
ಹಾ- ಇವಾಗ ಕೇಳಸ್ತಾ ಇದೆ ನೀವ್ ಏನಪ್ಪಾ ನೀವು ನೆಟ್ವರ್ಕ್ ನಲ್ಲಿ ಇರೋದೇ ನಮ್ಗೆ.
ನೀವು ಮಾತನಾಡತಿರ್ಲಾ.
ಇಲ್ಲ ನೀವು ಏನು ಹಲ್ಲುವನು ಅನ್ನಲಾಗಿದ್ದೀರಿ ಹೂನು ಅನ್ನಲಾಗಿದ್ದೀರಿ ಹಾನು ಅನ್ನಾಗಿದ್ದರಿ. ರಲ್ಲ
ಕಡೆ ರಾಯಸ ರೇಪ್ ಬರಲ್ಲಾಗಿದೆ.
ಕಡೆ ಎಲ್ಲಾ ರಿಪ್ಲೈ ಬರ್ತಿದೆ ನಿಮ್ಮ ಕಡೆನೆ ಬರುತ್ತಿಲ್ಲ. ಮತ್ತೆನಪ್ಪಾ ಮತ್ತೆ ನಡೆದಿದೆ ಶಾಪೂರ್ ಪಾಸ್ ಆಯ್ತಾ ಇವತ್ತು. ಹಲೋ ನೀವು ಒಂದ್ ಸ್ವಲ್ಪ ನೆಡ್ವರ್ಕ್ ಬನ್ನಿ. ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತಿದೆ. ಹಲೋ
ಅ -ಪದ
ನೀವು ಎಲ್ಲಿದ್ದೀರಾ ಅಂತ ಸ್ವಲ್ಪ ನಮ್ಗೂ ತಿಳಿಸತೀರಾ.
ನಾವು ಈಗ ಪ್ರೆಸೆಂಟ್ ನಮ್ಮ ಅಂಗಡಿ ಬಲಿ ವಿಷ-
ಶಾವ ಅಲ್ಲ ಇದಿದ್ದೀರಾ ಏನೋ ಬೇರೆ ಧ್ವನಿ ಕೇಳಸ್ತ ಚಿನ ಈಗ ಸ್ವಲ್ಪ ಏನು ಗಿರಾಕಿ ಇದಾವ
ಇಲ್ಲ ಗಿರಾಕಿ ಏನ ಅಂತದ ಗಿರಾಕಿ ಇಲ್ಲ ಒಂದೆರಡು ಗಿರಾಕಿ. ನಮ್ದು
ಹಾ- ಹಲೋ ನಿಮ್ಮ್ದ ಯಾವ್ದು ಶಾಪ್ ಇದೆ ಅಂತ ಕೇಳಿದೆ ನಾನು. ಹಲೋ ಗುರು ಅವರೇ ನಿಮ್ಮ ಬಲ್ಲಿ ನೆಟ್ವರ್ಕ್ ಇಲ್ಲಪ್ಪಾ ನಮಗೆ ಬಾಳ ತೊಂದರೆ ಆಗ್ತಿದೆ‌. ಹಲೋ
ಹ
ಏನಪಾ ನೀವು ಎಲ್ಲಾ ಹಲೋನು ಹಲಗಿರಗೆ ಆಗಿದ್ದಿ ಏನು ನಮಗೆ ಕೇಳಿಸುತ್ತಿಲ್ಲ ನಿಮ್ಮ ಧ್ವನಿನೇ ಫುಲ್ಲ ಬಿಸಿನ ಇವಾಗ. ಹೌದು ನೀವು ಯಾವ್ದು ಅಂಗಡಿ ಇಟ್ಟಿದ್ದೀರಿ ಅಲ್ಲ ಇವಾಗ.
ಆಗ್ರೂ ಇದೆ.
ಆ ಗ್ರೋಹ ಇದೇನಾ ಆ ಗ್ರೋಹ್ನಲ್ಲಿ ಏನೇನು ಸಿಗುತ್ತೆ ನಿಮ್ಮ ಬಳಿ ಯಾವ ಪಾಕೆಟು ಹತ್ತಿ ಯಾವ ಪಾಕೆಟ್ ಸಿಗುತ್ತವೆ ಏನೋ ಕಂಪ್ನಿ ನಿಮಗೆ ಗೊತ್ತಿದೆಯ ಅಲ್ಲ ಸ್ವಲ್ಪ ಹಾ ಹಾ ಹಲೋ ನಿಮ್ಮ ಧ್ವನಿ ಕೇಳಸ್ತಾ ಇಲ್ಲಪ್ಪಾ ನಮ್ಗೆ ಹಲೋ ಗುರುರವ್ರೆ ನೀವು ಮಾತನಾಡಿ ಸ್ವಲ್ಪ
ಹಲೋ
ನೀವ ಏನಪಾ ಮಾತಾಡಲ್ಲಾಗಿದ್ದೀರಿ ಅಲ್ಲಾ
ವಯಸ ಬ್ರಕ್ಕ ಆಗ್ ಬರ್ತದೆ ವಯಸು ಕ್ಲಿಯರ್ ಇಲ್ಲ
ಕ್ಲಿಯರ್ ಇಲ್ವಾ ನಾವು ಇಲ್ಲಿ ನೋಡಪ್ಪಾ ಬೇರೆ ಇಲ್ಲಿ ಹೊರಗೆ ಇದ್ದೆವು ನಾವು ಮನೆಯಲ್ಲಿ ಕುಳತಿಲ್ಲ
ನಾವು ಹೊರಗೆ ಇದ್ದೇವೆ
ನೀವು ಹ ಎಲ್ಲಾ ನೀವು ಮಾತ್ರ ಅ ನಾಡಲ್ಲಾಗಿದ್ದೀರಪ್ಪಾ ಎಲ್ಲಾ ಬಿಸಿ ಆಗಿದ್ದೀರಿ ಅನ್ಸುತ್ತೆ ನಮಗೆ
ಬಿಜಿ ಆಗ
ಹ್ಮ್ ನಾವು ಇಲ್ಲಿ ಸ್ವಲ್ಪ ಹ ಮಾಡದಿತ್ತು ಒಂದು ಇಲ್ಲಿ ನಮ್ ಫ್ರೆಂಡ್ದ ಸ್ವಲ್ಪ ಏನ್ ರೆಕಮೆಂಡ್ ಯಾರ್ದ್ರ ಇದೆಯ ನಿಮ್ಮ ಹತ್ರ
ಎದಕ್ಕೆ ರೆಕ್ ಮಾಡೆಂಡ್ಬೇಕು
ಸ್ವಲ್ಪ ಹಾರ್ಸ್ಟೆಲ್ ಮಾಡ್ಸೋದಿಂತ
ಅಷ್ಟ ಅಲ್ಲ ಮಾಡ್ಸೊಂಡ ಬನ್ನ
ಅದೆ ಅಂತ ಕೇಳಿ ಇಲ್ಲಿ ನಮ್ಮ ಫ್ರೆಂಡ್ ಇದ್ದಾನೆಲ್ಲ ಸ್ವಲ್ಪ ಹೋಗಲು ಬಾಳ ಕಿಲೋಮೀಟರ್ ಜಾಸ್ತಿ ಇದೆ ಹಾ ಅವದು ಅವರು ಇಲ್ಲಿ ಅಡ್ರಾಮಿ ಹತ್ರ ಯಾವ್ದ ಇಲ್ಲಿ ಹೋದಪ್ಪಾ ಒಡಗೇರೆ ಅಂತ ಇಲ್ಲಿ ಎಡ್ರಮ್ಮಿ ಸೈಡ್ ಬರ್ತ ಇ ಎಲ್ಲ ಕಡೆ ಒಳಗೆ ಮಳ್ಳಿ ಮಳ್ಳಿ ಹತ್ರ
ಹಾ
ಹ್ಮ್ ಸ್ವಲ್ಪ ಹೋಗೋನು ಬಹಳ ಪ್ರಾಬ್ಲಮ್ ಆಗುತ್ತಿದೆ ಅವನಿಗೆ ಬಸ್ಸಿಗೆ
ಹ್ಮ
ಅದಕಂತೇಳಿ ಅವನಿಗೆ ಒಂದ್ ಸ್ವಲ್ಪ ಹಾಸ್ಟೆಲ್ ರೆಕಮೆಂಡ್ ಇದ್ರೆ ಓದ್ಲಕ್ಕ ಒಂದ್ ಸ್ವಲ್ಪ ಬರಿಲಕ್ಕ ಆಮೇಲೆ ಒಂದ್ ಸ್ವಲ್ಪ ಏನ್ ಹಾಸ್ಪಿಟಲ್ ಪ್ರಾಕ್ಟೀಸ್ ಮಾಡ್ಲಕ್ ಹೋಗ್ತೀನಿ ಅಂತ ಹ ಹೇಳ್ತಿದ್ದಾನೆವ
ಹಾ ಕೇಳೋಣ ಬನ್ನಿ ನೀವು ಯಾವಾಗೆ ಬರುತ್ತೆ ಫೋನ್ ಮಾಡಿ ನಾನು
ಹಾ ಅವಾಗ ಯಾಕಂತ ಕೇಳಿ ಸ್ವಲ್ಪ ನಿಮ್ಗೆ ವಡೋನ್ ಪರಿಚಯ ಇದೆ ಅಂತ ಸ್ವಲ್ಪ ಪಪ್ಪಾ ಬೇರದವ್ರ ಹತ್ರ ಕೇಳಿಪಟ್ಟ
ಹ್ಮ ಹಂಗೆ ನಿಮಗೂ ಪರಿಚೆ ಮಾಡಿ ಕೊಡ್ತೇನೆ ಬನ್ನಿ
ಪರಿಚಯ ಮಾಡ್ಕೊ ಸ್ವಲ್ಪ ಮಾಡಸ್ರಿ ಯಾಕಂತ ಕೇಳಿ ನಮ್ಗ ಒಂದ್ ಸ್ವಲ್ಪ ಇಷ್ಟರ ಒಂದೊಂದ ನಾಕ್ ಸಾವಿರ ಒಂದ ಮೂರ್ ಸಾವಿರ ರೂಪಾಯಿ ಅಮೌಂಟ್ ತೊಂಡ್ರರು ತೋಲಕ
ಹಾ
ಅವನಿಗೆ ಒಂದಂದು ಎರಡು ವರ್ಷ ಒಂದ್ ಸ್ವಲ್ಪ ಎಲ್ಪ್ ಆಗುತ್ತೆ ಅವನಿಗೆ ಓದ್ಲಿಕ್ಕೆ ಬರ್ಲಿಕ್ಕೆ ಒಂದ್ ಸ್ವಲ್ಪ ಹ್ಮ
ಬನ್ನಿ ಪರ್ಚೆ ಮಾಡಿ
ಹ್ಮ್ ಅದೇ ಅಂತ ಹೇಳಿದೆ
ನೀ ಯಾವಾಗ ಕಾಲ್ ಮಾಡಿ
ಇ ಇನ್ನ ಒಂದು ಟೂ ಡೇಸ್ ಬಿಟ್ಟ ಹೋಗ್ತೀನಿ ಹೋಗಿ ನಿಮಗೆ ಫೋನ್ ಮಾಡ್ತೀನಿ ನೀವು ಒಂದ್ ಸ್ವಲ್ಪ ಪಿಕ್ ಮಾಡಿಕ ಏನ್ ಮಾಡಿದ್ರಿ ಅಂತಂದ್ರೆ ನಾವು ಒಂದ್ ಸ್ವಲ್ಪ ಸ್ ನಿಮ್ಗೆ ಅರಿಗೆ ಹೇಳಲ್ಕ್ಕ ಸ್ವಲ್ಪ ಅನು ಅನುಮತಿ ಸಿಗ್ಬೇಕಲ್ಲ ಹಾ ನೀವ ಪರಿಚಯದಾರಲ್ಲ ಅವ್ರ ಜೊತೆ ಅವ್ರೇನೋ ಸ್ವಲ್ಪಷ್ಟ್ಟಿಕ್ಕ್ದಾರೆ ಅಂತ ಹೇಳಿದ್ರು
ಹಾ
ಮ ನೀವ್ ಹೇಳ್ರ ಕೇಳ್ತಾರ ಅವರು
ಅ ನೋಡೋಣ ಬನ್ನಿ ಕೇಳೋತರ ಇಲ್ಲ
ಹೌದಾ ಒಂದ್ ಮಾತು ಕೇಳಿ ನೋಡ ಕೇಳಿಕೆ ಮಾ ಇನ್ ಮಾಡೋಣ ಅಂತ ಹೇಳ್ತಿದ್ದೇನೆ
ಹಾ
ಹ್ಮ ದೆ ಏನ ನಿಮ್ಮ ಅಗ್ರ ಶಾಂತಿ ಇದೆ ಅಂತ ಹೇಳಿದ್ದೀರಲ್ಲ ಒಂದುಸಲ
ಆಗ್ರ ಶಾಂತಿ ಮುಗಿದಿದೆ ನಿಮಗೆ ಕರೆದರೆ ನೀವು ಬನ್ನಿ
ಹೌದುಪ್ಪಾ ನಮ್ಗೆ ಒಂದ್ ಸ್ವಲ್ಪ ಬಿಜಿ ಇದ್ದೆವು ಇಲ್ಲಿ ಊರಿನಲ್ಲಿ ಒಂದ್ ಸ್ವಲ್ಪ ಬಾಳ ಕೆಲ್ಸ
ಹಾ ಅದೇ ಅದೇ ನಿಮ್ದು ಟೈಮ್ ಇದೆ ನೀವು್ ಮಾಡಿರಿ ಈಗ ನಮ ಹಂಗ
ಏ ಹಂಗಂತ ಆಯ್ತ ತಿಳಿದುಕೊಳ್ಳೋಬಾಡಿ ಯಾಕಂತ ಕೇಳಿ ನಮ್ದು ಇನ್ನ ಮುಂದಿದ್ದಾವಲ್ಲ ನೀವು ಇಲ್ಲ ಇಲ್ಲಿ ಇಲ್ಲಿ ಇಲ್ಲಿ ಕೇಳೆ ನಿಮ್ಗ ನಮು ಸ್ವಲ್ಪ ಅರ್ಜೆಂಟ್ ಕೆಲ್ಸ ಇದ್ದು ಅಲ್ಲಾ ಅದು ಸುಲುವಾಗಿ ಒಂದ್ ಸ್ವಲ್ಪ ಬರ್ಲಕ್ಕ ತೊಂದ್ರ ಆಯ್ತು ಹಾಗಗಲಿಲ್ಲ ನೆಕ್ಸ್ಟ್ ಟೈಮ್ ನೀವು್ ಕರೆದ್ರೆ ಇಲ್ಲ ನಿಮ್ಮ ನಿಮ್ಮ ಲಗ್ನಕ್ಕೆ ಬರ್ತೀವ ಅಲ್ಲಾ
ಹಾ ಮೊದ್ಲ ನಿೆಂಬದು
ಇಲ್ಲ ಅದ ಕರೆಕ್ಟ್ ಇದೆ ಬಿಡಿ ಹೇಳಕು ಬರೋದಿಲ್ಲ ಯಾಕಂತ ಕೇಳಿ ನೀವು ಲಗ್ನ ಆಗ್ಬಹದು ಹೀಗೆ ಆಗ್ಬೋದು
ನಮ್ದಿಲ್ಲ ನಾವೆಲ್ಲ ಗಣ ಮಾಡ ನಿಂಬುದ ಪರ್ ದೊಡ್ಡವರ್ದ ಆಗ್ಬೇಕಕ್ ಮದಲು
ಎ್ ದೊಡ್ಡವರಂತಲ್ಲಪ್ಪಾ ನೀವೆಲ್ಲಾ ಸ್ವಲ್ಪ ರಿಚ್ ಪಾರ್ಟಿ ಇದ್ದೀರಲ್ಲಾ
ಸರಿ ಸರಿ ಇಲ್ಲ ನೀವು ದೋಸ ಸರ್ನೆ ಮಲೆ ಕೋಟಿ ಇದೆ
ಈ ಸರ್ನಲ್ಲಿ ಸರ್ ನಿಮ್ನಲ್ಲಿ ಕೋಟಿ ಇದ್ದಾರೆ ಬಲ್ಯಕ್ ಕೋಟಿ ಇರ್ಬೇಕಲ್ಲ
ಕೋಟಿ ಇದೆ ಕೋಟಿ ಇಲ್ಲ
ಅದು ಇಂಪಾರ್ಟೆಂಟ್ ಈಗ ಇಲ್ಲಿ ಕೇಳಿ ಅಡ್ಡ ಸರ್ ನವು ಅದ ಏನೇ ಇರ್ಲಿ ಬಟ್ ಕಿಶದಲ್ಲಿ ಇರ್ಬೇಕಲ್ಲ
ಕಸದಲ್ಲಿ ಇರುತ್ತೆ ಕಸದಲ್ಲಿ ಇರಲ್ಲ ಏನುೋ
ಚಲ್ಲ ಬಯ
ಎಲ್ಲ ರೀತಿ ಕಂಡ ಇಟ್ಟಿದ್ದೀರಿ ನೀವು
ನಾ್ ಇಲ್ಲ ಇಲ್ಲಿ ಕೇಳಿ ಮನಶಾಂತಿಗೆ ಬರ್ಲಿಲ್ಲ ಅಂತ ಬೇಜಾರು ಪಡ್ಕೋಬೇಡ್ರಿ ಎಲ್ಲಾ ಬರ್ತೀವಿ ಮುಂದ ಇದ ಇದೇವಲ್ಲ ಇನ್ನ ಬಾಳ ಇದೆ
ಮುಂದಿದೆ ಟೈಮ್ ಎಲ್ಲ ಈಗ ನಿಮ್ದು ಕಾಲ ಇದೆ ನೀವು
ಹಂಗಗೆನ್ ತಿಳ್ಕೊಬಾಡ್ರಿ ಅಪ್ಪಾ ಬರ್ತೀವಿ ಬರ್ತೀವಿ ಈಗ ನೆಕ್ಸ್ಟ್ ಮತ್ತ ಹ ಸರಿ ಸರಿ ಕೆಮೇಲೆಚ್ಚ ಸರಿ ಫೋನ್ ಇಲ್ಲ